ನಮಸ್ಕಾರ ಹೇಗಿದ್ದೀರಾ ಜಾಸ್ತಿ ದಿನ ಆದ್ಮೇಲೆ ಕರೆ ಮಾಡಿದ್ದೀನಲ್ವಾ.
ಸನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ.
ಹಾ ಸ್ವಲ್ಪ ಜೋರಾಗಿ ಮಾತಾಡಿ ನಿಮ್ ಧ್ವನಿ ಕೇಳಿಸ್ತಾ ಇಲ್ಲಾ. ಹಾ ನಾನು ಚೆನ್ನಾಗಿದ್ದೀನಿ.
ಊಟ?
ಹ ತಿಂದೆ ಏನ್ ಯಾವಾಗೂ ಒಂದೇ ಮಾತ ಸ್ವಲ್ಪ ವೇರೆ ಸ್ವಲ್ಪ ಏನಾದ್ರು ಬೇರೆ ಆಗಿ ಏನಾದ್ರು ಮಾತಾಡ್ಬೋದಲ್ವಾ.
ಬೇರೆಗೆ ಅಂದ್ರೆ ಯಾವ್ತರ, ಕರ್ನಾಟಕದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹೇಳ್ತಿಯಾ?
ಕರ್ನಾಟಕದಲ್ಲಿ ಜೀವನ ಮಾಡ್ತಿದ್ದೀವಿ ಅಂದ್ಮೇಲೆ ಕರ್ನಾಟಕದ ಬಗ್ಗೆ
ಅದಿಕ್ಕೆ ನೀವಂಚೂರ್ ಹೇಳಿ.
ಹೌದಾ ಸರಿ ಸರಿ. ಏನ್ ಬೇಕಿತ್ತು ಕೇಳ್ ಇಲ್ಲಿ ಏನಾದ್ರು ಬೇಕಂದ್ ಹೇಳ್ತೀನಿ ನನ್ಗ್ ಗೊತ್ತ್
ಅದೇ ಸ್ವಲ್ಪ ಮಾಹಿತಿ ಹೇಳ್ತಿ ಯಾವ್ದಾದ್ರು ಸರಿ ಮಾಹಿತಿ ಹೇಳು ಒಂದ್ ಸ್ವಲ್ಪ.
ಸರಿ ಕಾವ್ಯ ಬಗ್ಗೆ ಹೇಳಣ ಕವಿತೆ ಬಗ್ಗೆ ಬೇಕಾ ನಿಂಗೆ
ಆ ಕಾವ್ಯದ್ ಬಗ್ಗೆ ಹೇಳಿ ಫಸ್ಟು.
ಹಾ ಇಲ್ಲ ನನ್ಗೆ ಎರಡೂ ಗೊತ್ತಿಲ್ಲ. ಅದಕ್ಕೆ ಕೇಳ್ದೆ.
ಈ ಏನು
ಟ್ಟಿದ್ದೀರಲ್ಲ
ಹೌದೌದು ಹಾಸ್ಯ ಮಾಡ್ ಇದೀನಿ ಖಂಡಿತ ಕರ್ನಾಟಕದ ಬಗ್ಗ್ ಹೆ ನಮ್ ಭಾರತದ ಬಗ್ಗೆ ಎಲ್ಲಾ ಹೇಳೋಣ. ಕರ್ನಾಟಕ ಅನ್ನೋದೊಂದು ಭಾರತದ ದಕ್ಷಿಣ ಭಾಗದಲ್ಲಿರೋ ಒಂದು ಸುಂದರವಾದ ರಾಜ್ಯ ಗೊತ್ತಾ.
ಹಾ
ಗೊತ್ತ ಗೊತ್ತಿಲ್ವಾ ಏನೇಳಿ?
ಕರ್ನಾಟಕದ ಕರ್ನಾ ಕರ್ನಾಟಕ ವಾದ ಇಲ್ಲ
ಹ ಏನ್ ಹೇಳಿ.
ನಾಟಕ
ಹೋ ಉಷ್ ಶಭಾಷ್ ಚೆನ್ನಾಗ್ ಕೇಳ್ಸ್ಕೊಂಡ್ ಬಿಟ್ಟಿದೀರಾ. ಹ ಸರಿ ನೀವು ಕರ್ನಾಟ್ ಇಲ್ ಬಂದ್ ಜೀವ್ನ ಮಾಡ್ತಿದಿ. ಅಲ್ವಾ ಸರಿ ಕರ್ನಾಟಕದ ರಾಜಧಾನಿ ಯಾವ್ದು. ವ ಶಭಾಷ್ ಇದು ಗೊತ್ತಾ ನಿಮ್ಗೆ.
ಇಷ್ಟು ಗೊತ್ತಿರಲ್ವಾ.
ನಂಗ ಗೊತ್ತಿರಲ್ಲ ಅನ್ಕೊಂಡಿದ್ದಿನಿ ದಡ್ರು ಅನ್ಕೊಂಡಿ. ತುಂಬಾ ಚುರ್ಕಿದ್ದೀರಾರ ಸರಿ ಸರಿ ಸರಿ ಆಯ್ತು ಆಯ್ತು. ಇದುನ್ನ ಕೇಳ್ತೀನಿ ಹೇಳಿ ನೀವು ಇದ್ ನೀ ಹೇಳಿದ್ರೆ ನೀವು ತುಂಬಾ ಬುದ್ಧಿವಂತರ ಅಂತ ಹೇಳಿಲ್ಲ ಅಂದ್ರೆ ದೊಡ್ಡ್ರಂತ. ಆಯ್ತಾ ಹೇಳಿ ಸರಿ ಕರ್ನಾಟಕ ಆ ಈ ಪದ ಅರ್ಥ ಏನಿರ್ಬೋದು.
ಅಂದ್ರೆ
ಅಂದ್ರೆ ಕರ್ನಾಟಕ ಅಂದ್ರೆ ಏನು.
ಎತ್ತರದ ನಾಡು ಅಂತ.
ಓ ಅಯ್ಯೋ ಹೇಳ್ತಿದ್ದೀರಲ್ಲ ನೀವು ನಿಮ್ಗ್ ಯಾರ್ ಹೇಳ್ಕೊಟ್ರು ಇವನ್ನೆಲ್ಲಾ.
ನಾನು ಕರ್ನಾಟಕದೊಳೆ ಅಲಾ ಅದಕ್ಕೆ ಕರ್ನಾಟಕದ ಬಗ್ಗೆ
ನಾನು ಕರ್ನಾಟಕದವಳೇ ಆಗಿದ್ರು ನನ್ಗೆ ಇಷ್ಟು ಗೊತ್ ಇರ್ಲಿಲ್ಲ ನಾನು ಈಗ ಈಗ್ ತಿಳ್ಕೊಂಡಿರೋದ ಇದು.
ಆದ್ರೆ ಅಲ್ಪ ಸ್ವಲ್ಪ ಗೊತ್ತು.
ಅಲ್ಪ ಸ್ವಲ್ಪ ಏನ್ರೀ ಜಾಸ್ತಿನೇ ಗೊತ್ತು ನಿಮ್ಗೆ ನೋಡಿ ಬೆಂಗಳೂರು ರಾಜಧಾನಿ ಅಂತ ಹೇಳ್ತೀರಾ ಮತ್ತೆ. ಉತ್ತರದ ನಾಡು ಕರ್ನಾಟಕ ಪದದಾರ್ಥ. ಅಂತ ಹೇಳ್ತೀರಾ ನನ್ಗೆ ಇವೆಲ್ಲ ಗೊತ್ ಗೊತ್ತೆ ಇರ್ಲಿಲ್ಲ ಗೊತ್ತಾ. ನಾನು ಎರಡು ವರ್ಷಗಳ ಅಥವಾ ಎರಡು ತಿಂಗಳುಗಳ ಹಿಂದೆ ತಿಳಿದುಕೊಂಡೆ ಗೊತ್ತಾ ಯಾರು ನಮ್ಮ ಸ್ನೇಹಿತೆ ಹೇಳಿದಲ್ಲ ಇದನ್ನು.
ಹ್ಮ್
ಹ್ಮ್ ನಿಮ್ಗ್ ತುಂಬಾ ಗೊತ್ತಂಗಿದೆ ನಾನೇ ನಿಮ್ಮನ್ ಪ್ರಶ್ನೆ ಕೇಳ್ಬೇಕು.
ಹಾ ಕೇಳಿ ಕೇಳಿ.
ಸರಿ ಹೇಳಿ ಕರ್ನಾಟಕದಲ್ ಏನ್ ವಿಶೇಷಣೆ ಇರ್ಬೋದು ಕರ್ನಾಟಕದಲ್ಲಿ.
ಕರ್ನಾಟಕ ಯಾಕೆ ವಿಶೇಷವಾಗಿದೆ?
ಯಾಕೆ ಯಾಕೆ ವಿಶೇಷವಾಗಿದೆ ಹೇಳಿ ನೋಡೋಣ.
ಕರ್ನಾಟಕ ಏನ್ ತನ್ನ ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ನೃತ್ಯ ಮತ್ತು ಪ್ರಕೃತಿ ಸೌಂಧರ್ಯಕ್ಕೆ ಇವೆಲ್ಲಕ್ಕೊ ಪ್ರಸಿದ್ಧವಾಗಿದೆ.
ಕರ್ನಾಟಕ ಇ ಇಷ್ಟ್ಕ್ ಪ್ರಸಿದ್ಧವಾಗಿದ್ಯಾ? ಇತಿಹಾಸ ಸಂಸ್ಕೃತಿ ಸಾಹಿತ್ಯ ಸಂಗೀ ನೃತ್ಯ ಪ್ರಕೃತಿ ಸೌಂದರ್ಯ ಇಷ್ಟಿದಿಯಾ ಕರ್ನಾಟಕದಲ್ಲಿ.
ಇನ್ನೂ ಇದೆ. ಇಲ್ಲಿ ವಿವಿಧ ಭಾಷೆ, ಧರ್ಮ ಮತ್ತು ಸಂಪ್ರದಾಯದ ಜನರು ಸೌಹಾರ್ದ್ಯದಿಂದ ಬದುಕುತ್ತಾರೆ ಇದೆಲ್ಲಾ ಇನ್ನು ತುಂಬಾನೇ ಐತೆ ಕರ್ನಾಟಕದ ಬಗ್ಗ್
ಸೌಹಧರ್ಯದಿಂದ ಅಂದ್ರೆ
ಅದು ನಮ್ಮ ಸಾ
ಓ ಹೊಂದಾಣಿಕೆೆಯಿಂದ ಬದುಕ್ತಾರಾ.
ಹ್ಮ್
ಯಾವ್ಯಾವ್ ಭಾಷೆಗ್ಳು? ದು ನಿಮ್ ಕರ್ನಾಟಕದಲ್ಲಿ ಕನ್ನಡ ಒಂದೇನಾ
ಹಾ ಅದ್ ದು ಕರ್ನಾಟಕದಲ್ಲಿ ಕನ್ನಡದ ಕೊಂಕಣಿ, ತುಳು
ಇಲ್ಲ ಕರ್ನಾಟಕದ ಇಲ್ಲ ಇಲ್ಲ ಕರ್ನಾಟಕ ಕನ್ನಡ ಬಿಟ್ಟು ಏನು ಮಾತಾಡಲ್ಲ ಅಷ್ಟು ಗೊತ್ತಿಲ್ಲ.
ಕನ್ನಡನೇ ಕನ್ನಡನೇ ಆದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ. ಬೇರೆ ತರ ಮಾತಾಡ್ತಾರೆ.
ಗೊತ್ತು ಅಂತ ಅನ್ಕೊಂಡಿದ್ದೆ ನಿಮ್ಗೆ ಏನು ಗೊತ್ತಿಲ್ಲ.
ಅದಕ್ಕೆ ಹೇಳಿ ನೀವೇನೆ. ಏನು ಗೊತ್ತಿಲ್ಲ ಅಂತ ಗೊತ್ತಾಯ್ತಲ್ಲ.
ಹ ಅದಿಕ್ಕೆ ನಾನಿನ್. ಕೇಳಿ ನನ್ನ ಚಪ್ಲಲಿಲ್ಲಿ ನಾನೇ ಹೊಡ್
ಹೊಡ್ಕೊಳ್ರಿ
ಯಾವ್ಯಾವ ಧರ್ಮಗ್ಳಿದಾವೆ. ಬೌದ್ಧ ಧರ್ಮ
ಹ್ಮ
ಹಿಂದೂ ಧರ್ಮ ಮುಸ್ಲಿಂ ಧರ್ಮ. ಕ್ರಿಶ್ಚಿಯನ್ ಧರ್ಮ ಇಷ್ಟು ಧರ್ಮ ಇದಾವೆ ಎಷ್ಟು ಸಂಪ್ರದಾಯಕ್ಕ ಇದಾವಲ್ವಾ.
ವಾ ನಂಗೆ ಗೊತ್ತೇ ಇಲ್ಲ ಇಷ್ಟೆಲ್ಲಾ ನೋಡು ನೀವ ಇನ್ನೊಂದು.
ಅಲ್ವಾ ಇವಾಗ ನನ್ನ. ಪ್ರಶ್ನೆ ಕೇಳಿ ನಾನ್ ಉತ್ತರ ಮಾಡ್ತೇನಿ ಅದ್ ಹೆಂಗಿರ್ತದ್ ನೋಡಿ ಉತ್ರ.
ಕರ್ನಾಟಕದ ಕೃತ ಭಾಷೆ ಯಾವದಂತ ಹೇಳವ ಒಂಚೂರ.
ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡಾನೇ ಅದರ ಅಧಿಕೃತ ಭಾಷೆ ಆಗಿರುತ್ತೆ. ಅಷ್ಟು ಇಷ್ಟು ಸುಲಭವಾಗಿರೋ ಪ್ರಶ್ನೆ ಕೇ ಯಾರ ಆನ್ಸರ್ ಮಾ ಯಾರು ಅದ್
ಮತ್ತೆ ಬೇರೆ ಭಾಷೆಗಳೇನ್ ಇರಲ್ವಾ ಅದೊಂದೇ ಭಾಷೆ ಇರುತ್ತಾ.
ಇಲ್ಲ ಇಲ್ಲ ಇದ್ರು ಜೊತೆಗ್ ಬೇರೆನೆ ಇರುತ್ತೆ ತುಳು ಕೊಂಕಣಿ ಎಲ್ಲ ಇರುತ್ತೆ. ತೆಲುಗು ಕೂಡ ಇರ್ತಾರೆ ಬೇ ರೆ ಭಾಷೆಯವ್ರ್ ಕೂಡ ಮಾತಾಡ್ತಾರೆ ಆದ್ರೆ ಅದ್ರುದು ಅಧಿಕೃತ ಭಾಷ್ ಷೆ ಯಾವ್ದ್ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡಾನೇ ಮತ್ತೆ,.
ಬೇರೆ ಭಾಷೆನು ಇರ್ತಾವಲ್ಲ ಅವು ಹೇಳು ಎಲ್ಲ.
ತುಳು, ಕೊಂಕಣಿ, ಉರ್ದು, ತೆಲುಗು ಬೇರೆ ಬೇರೆ ಭಾಷೆ ಎಷ್ಟೋ ಮಾತಾಡ್ತಾರೆ ಜನ್ರು. ಅವೆಲ್ಲ ಇರ್ತವೆ ಆದ್ರೆ ಅಧಿಕೃತ ಭಾಷ್ ಷೆ ಅದರದೇ ಕರ್ನಾಟಕದ ಕರ್ನಾಟಕಕ್ಕೆ ಆದ ಅದರ ಭಾಷೆ ಇರುತ್ತಲ್ವಾ ಅದು ಕನ್ನಡ ಅದೇ ಅಧಿಕೃತ ಭಾಷೆ.
ಹ್ಮ್
ಹ್ಮ್ ಮತ್ತೇನಾದ್ರು ಬೇಕಿತ್ತೇನು?
ಮತ್ತೆ ಪ್ರಶ್ನೆ ಕೇಳಿ ನೋಡುವ ನಮಗ್ ಗೊತ್ತಿದ್ರೆ ಹೇಳಣ.
ನಿಮ್ಗೆ ಕರ್ನಾಟಕದಲ್ಲಿ ಇಷ್ಟವಾದ ಪ್ರಸಿದ್ಧವಾದ ಸ್ಥಳ ಯಾವುದಾದ್ರೂ ಇದ್ಯಾ ಇಷ್ಟವಾದ ಸ್ಥಳ ಒಂದ್ ಹೇಳಿ ನೋಡೋಣ.
ನನಿಗ್ ಇಷ್ಟವಾದ ಸ್ಥಳ ಉಡುಪ್ ಪಿ.
ಉಡುಪಿ ಎಷ್ಟು ಸರಿ ಅಲ್ಲಿಗೆ ನೀವು ಹೋಗಿದ್ದೀರಾ?
ಹೋಗಿರೋದ್ ಎರಡ್ಸಲಿ ಆದ್ರೂ ಇಷ್ಟ.
ಹೌದಾ ನನ್ಗೇನೇನ್ ಇಷ್ಟ ಗೊತ್ತಾ? ಹಂಪೀ ಇಲ್ಲ ನನ್ ಒಂದ್ ಆಗಲ್ಲ. ನನ್ಗೇನ್ ಜಾಸ್ತಿ ಹೇಳ್ತೀನಿ. ಮೈಸೂರ್ ಅರಮನೆ ಇಷ್ ಶಾ ಶ್ರವಣಬೆಳಗೊಳ ಹೋಗಿಲ್ಲ. ಆದ್ರೂ ಹೋಗ್ಬೇಕಂತಿಷ್ಟ. ಮತ್ತೆ ಕೂರ್ಗ್ ಇಷ್ಟ ಬಾದಾಮಿ ಇಷ್ಟ ಪಟ್ ಪಟ್ಟಡ್ಕಲ್ಲು ಹಂಪಿ ಮಲೆಮದೇಶ್ವರ ಬೆಟ್ಟಾ ಈ ಈ ಎಲ್ಲದಕ್ಕೂ ನಾನು ಅಷ್ಟೊಂದು ಹೋಗಿಲ್ಲ ಆದ್ರೂ ನನ್ಗ್ ಹೋಗ್ಬೇಕಂತ ಆಸೆ ಐತೆ.
ನಿನಿಗೆ ಹೋಗ್ಬೇಕಂತ್ ತ ಆಸೆ ನಾನು ಹೋಗಿರೋದಕ್ಕೆ ನನ್ಗ್ ಉಡುಪಿ ಅಂದ್ರೆ ಇಷ್ಟ.
ಹೌದಾ?
ಹೌದು.
ಉಡುಪಿ ಒಂದೇನ ಹೋಗಿರೋದ್ ನೀವ್ ಇನ್ ಏನುಕ್ಕು ಹೋಗಿಲ್ವಾ?
ಬೇರೆದಿಕ್ ಹೋಗಿದಿನಿ ಆದ್ರೆ ನನ್ಗ್ ತುಂಬಾ ಇಷ್ಟ ಆಗಿದ್ ಸ್ಥಳ ಅದು.
ಹ್ಮ್ ಸರಿ ಹೋಗಿದ್ದೀರಾ.
ಹ್ಮ್
ನನ್ಗೂ ಬಾದಾಮಿ ಅಂದ್ರೆ ಇಷ್ಟ. ಆದ್ರೆ ಬಾದಾಮಿನ್ ತಿನ್ಬಿಡು. ತಿನ್ನಾನು.
ತಿನ್ನೊ ಬಾದಾಮಿ ಅಲ್ಲ ಅದು ಸ್ಥಳ ಬಾದಾಮಿ ಇ ಹಿ ಹಿ ಆ ಹಾ ಹಾ.
ಆ ನಾನೇನ್ ಅನ್ಕೊಂಡಿದ್ದೆ ಗೊತ್ತಾ ಪಟ್ಟದಕಲ್ ಮೇಲೆ ಬಾದಾಮಿ ಹೊಡ್ಕೊಂಡು ತಿನ್ನೋದ್ ಅನ್ಕೊಂಡಿದ್ದೆ.
ಅದು ಒಂದು ಸ್ಥಳ ಒನ್
ಅಯ್ಯೋ ನಾನ್ ನೋಡ್ ಹೆಂಗ್ ಅನ್ಕೊಂಡಿದೀನೋ.
ಹ್ಮ್ ನೀವ್ ತುಂಬಾ ಚೆನ್ನಾಗ್ ಆಸೆ ಮಾಡ್ತೀರಾ ನೋಡಿ.
ಹೌದಾ? ತುಂಬಾ ಧನ್ಯವಾದನ್ನ ಅಣ್ಣ. ಯಾರ್ನೊ ಮೆಚ್ಚಿದಿಕ್ಕೆ
ಹ್ಮ್ ನಿಮ್ಮ್ ಆಸೇೆಲ್ಲಿ ನಾನ್ ಬಿಟ್ರೆ ಬೇರೆ ಯಾರು ಮೆಚ್ಚಲ.
ಯಾಕೆ ಅಷ್ಟು ಚೆನ್ನಾಗಿರಲ್ಲ.
ಹ ಅದೇ ಹೇಳ್ತಿರೋದು ನಿಮ್ಮಾಸೆ ಚೆನ್ನಾಗಿರುತ್ತೆ ಅಂತ.
ನಾನ್ ಹಂಗೆ ಅನ್ಕೊಂಡಿದ್ದೆ ಗೊತ್ತಾ ಆ ಪಟ್ಟದ್ಕಲ್ ಮೇಲೆ ಬಾದಾಮಿ ಹೊಡ್ಕೊಂಡು ಆ ಬೇಲೂರಲ್ಲಿ ತಿನ್ನೋದ್ ಅನ್ಕೊಂಡಿದ್ದೆ.
ಇಲ್ಲ ಇಲ್ಲ ಆ ತರ ಅಲ್ಲ.
ನನ್ಗು ನಗು ಬರ್ತಿದೆ ಗೊತ್ತಾ ನನ್ಗು ನಗು ಬರ್ತಿದೆ. ನೀ ನಾನ್ ಹೇಳದ್ ನೋಡಿದ್ರೆ ನನಗೆ ನಗು ತಡಿಯಕ್ಕಾಗಲ್ಲ.
ಯಾಕೆ ಆತರ?
ನನ್ಗೆ ಈತರ ಆಲೋಚನೆಗಳ್ ಬರ್ತಾವ ಅಂತ ನಂಗೊಂದೊಂದ್ ಸರಿ
ನಿನ್ಗೆ ಅದು ಆಲೋಚನೆ ಅಂತ ಅಲ್ಲ
ಮತ್ತಿನೇನು ಮತ್ತ್ ಅದು ಆಲೋಚ್ನೆನೇ.
ಅದು ನೋಡಿದ್ ತಕ್ಷಣ ಪದ ಅವೂ ಬಾದಾಮಿನ ಅಂತ ಅನ್ಸ್ಬಿಡ್ತರಿ ನೀವ್ ಇನ್ನು ಮುಂದೆ ಯೋಚನೆ ಮಾಡ್ದ್ರೆ ಆಗ ಗೊತ್ತಾಗತ್ತಪ್ಪ.
ಹ್ಮ ಹೌದು ನಾನು ಹಂಗೆ ಅನ್ಕೊಂಡಿದ್ದೆ ಬಾದಾಮಿ ಅಂತ ತಿನ್ನೋ ಬಾದಾಮಿ ಈಗ ಬಾದಾಮಿ ಕೂಡ ಇರ್ತದ ಸ್ಥಳ ಅಂತ.
ಆಯ್ತು ನೋಡಿ ಒಂದ್ಸರಿ ಮೇಲೆ.
ಹೌದೌದ್ ಮುಂದಿನ ಕರೆಯಲ್ಲಿ ಮಾತಾಡೋನಾ ಬಿಡಿ.
ಹ್ಮ್ ಸರಿ.